ಹಲೋ ಹಾ ಕೇಳಸಿದೆ ಹೇಳಬ್ರಾ
ಹ ಬ್ರೋ ಏನ್ ಸಮಾಚಾರ ಬ್ರೋ
ಏನ್ಲ್ಲಬ್ರರು ಹೇಳ್ಬೇಕಕ್ ನೀವು ಆಯ್ತ ತಿಂಡಿ
ಆಯ್ತ್ ಬರುವ ನಿಮ್ದು
ಹಾ ಆಯ್ತು ಬ್ರೋ ಏನ್ ಮಾಡ್ತಿದೀರಾ ಬ್ರೋ
ಬೋ ಇಲ್ಲ ಸುಮನೆ ಬ್ರೋ ಎಲ್ಲ ಹೊರಗಡೆ ಓಡಾಡ್ತಿದ್ದ ಬ್ರೋ
ಹಾ ಹ ಏನ್ ಜೋಳ ಹಾಕಿದಾರಬರು
ಹಾ ಬ್ರೋ ನ್ ನಿಮ್ ಕಡೆ ಮ ಮಾಡೇನಾ ಬ್ರೋ
ಬ್ರೋ ಮಳೆ ಲೈಟ್ಗ ಬೀಳ್ತಿದೆ
ಹಾ
ಅದ ಒಬ್ಬರು ಎಷ್ಟು ಮಾಡ್ತಾ ಇದ್ದೆ ಏನ್ ಹಾಕಾನ ಏನ ಅಂತ ಹಂಗೆ ನಿಮ ಮುನ್ೆ ನಿಮರ್ ದಿಂದ ಕಾಂಟ್ಯಾಕ್ಟ್ ಮಾಡ್ತೇ ನೀವು ಪಿಕೇ ಮಾಡ್ತಿಲ್ಲ
ಬ್ರೋ ಅದೇ ಬ್ರೋ ಒಳ್ಳ ಹತ್ರ ಹೋಗಿದೆ ಜೋಳ ನೋಡೋಣ ಅಂತ
ಹಾ ಹಾ ಹಾ ಹ ಮಳೆಲ್ಲ ಹಬ್ರು ನಿಮ್ ಕಡೆ
ಬರಲ್ಲಬ್ರು ಕಟಿಂಗ್ ಮಾಡ್ಬೇಕ ಸ್ಪ್ರೇ ಮಾಡ್ತಾರ ಗೊತ್ತಾ
ಹ
ಆ ತರ ಮಳೆ ಬತಿದೆ ಬ್ರೋ
ಏನ್ ಮಾಡಕ್ ಆಗಲ್ಲ ಒಬ್ರರು ಏನ್ ಮಾಡ್ತೀರಾ ನೀ ಎಷ್ಟ ಎಕ್ರಿಯದೆ ಬ್ರೋ ರ ನಿಮ್ದು
ಬ್ರೋ ನಮ್ದೊಂದ್ ಹತ್ ಕುಂಟೆ ಇದೆ ಬ್ರೋ ಹ್ಮ ಅದೇ ಬ್ರೋ ಜೋಳ ಜೋಳ ಈಸಿ ಅಲ್ವಾಬ್್ರೋ ಈಗ ಹ ಸ್ವೀಟ್ ಕಾರ್ನು
ಹಾ ಓಕೆ ಓಕೆ ಎಲ್ಲಾ ಹತ್ ಕುುಂಟೆಗೆ ಹೋದ ಹಾಕಿದಿ್ರಾ ಹತ್ ಕುುಂಟೆಗೆ ಹೋದ ಹಾಕಿದಿರಾ
ಹಾ ಬ್ರಹತ್ ಕುೊಂಡೆಗೆ ಹೋದ ಹಾಕಿದ್ದೀವಿ
ಹಾ ಓಕೆ ಕೆ ಈಸಿನ ಬ್ರೋದು
ಬ್ರೋ ಈಜಿನೇ ಬ್ರೋ ಜೋಳ ಹಾಕದು ಈಜಿ ಎಲ್ ಬ್ರೋ ಯಾವ್ದಾದ್ರು ಈಜಿ ಇಲ್ಲ ಬ್ರೋ
ಹ ಅದೇ ಬ್ರರು ನಾವು ಹೋದ ಇನ್ನ ಐಡಿಯಾ ಹುಡುಕ್ತಿದ್ದೆ ಯಾವ್ದಾರ ಯಾಕನಂತ ನಮ್ ತೊಟಕು
ಹಾ
ಹಾ ಅದೆ ನಿಮಗೂ ಅದೇ ನೀವು ಫ್ರೆಂಡ್ ಆಗಿದೀರಲ್ಲಾ ಹಂಗೆ ನಿಮ್ನು ಒಂದ್ ಮತ್ ಕಣ ಏನ್ಕ್ಕ ಏನ್ ಅಕ್ಕ ಏನ ನಡಿ ಸಿಗುತ್ತೆ ಅಂತ
ಹ್ಮ
ಾೆ ನಿಮ್ಗ ಹಂಗೆ ಮಾಡ್ದ ಇವತ್ ಇವತ್ ನೀವೇ ವಾಪಸ್ ಮಾಡಿದೀರಾ ದುಡ್ಡು ಬನ್ಸರು
ಹ್ಮ
ಯಾದ್ರರು ಡಿ ಎ ಪಿನ ಇಲ್ಲ ಯೂರಿಯಾನ ಇಲ್ಲ ಯಾವದು
ಬಬ್ರು ಡಿ ಎ ಪಿ ಸಿಗುತ್ತ ಮತ್ತೆ ಈ ಯೂರಿಯನ ಬ್ರೋ ಬ್ರೋ ನೂಟಐೋರಿಯಾ ಮುನ್ನೂರು ರೂಪಾಯಿ
ರು ಐನೂರು ರೂಪಾಯಿ ಈಗ ಜಾಸ್ತಿ ಆಗಿದೆ
ಬ್ರೋ ಹ ಬ್ರೋ ನ್ನೂ ಇರ ಬೇರೆ ತಬೇಕಂತ ಬ್ರೋ ಅದ್ರ ಜೊತೆ
ಹಾ ಅದೇ ಅದೇ ಅದೇ
ಹಾ ನಮ್ಗೊಂದ್ ಮೂರ್ ಮುಟೆ ಬೇಕುಬ್ರು ಏನ್್ರರು ಹಸೀ ಡ್ ಬೇಕಬ್ರು
ಅದಕ್ಕೆಬ್ರರು ನಾನ್ ಯಾವ್ದು ಅದೇ ಅಂತ ಯಾವ್ದು ರಿಸ್ಕ್ ಬೇಡ ಅದ ಕೊಳಿಗೊಬ್ರ ಕೊೋಳಿಗ್ರೊಬ ಕೊೋಳಿಗೊಬ್ಬ್ರ ಒಂದು ಲೋಡೋಡ್ಸಿ
ಹಾ
ಟ ರಕ್ಷಿ ಎಲ್ಲ ಯಾಕಾನ ಅಂತ
ಹಾ
ಐದು ಮ ಎಕರೆಗೆ ಆಲೂಗಡ್ಡೆ
ಹಾ
ಕೋಸ ಹಾಕಿದ್ದೆ
ಹ್ಮ್
ಕೋಸ್ ಮುಗೀತು
ಹ್ಮ್
ಆಲೂಗಡ್ಡೆ ಇನ್ನೊಂದು ಲ್ಲ ವಾರದಲ್ಲಿ ಇದಾಗುತ್ತೆ ಅದನ್ನು ಇದ್ ಮಾಡ್ಬೇಕು ಮತ್ತೆ ಕಟ ಇದು ಮಾಡ್ಬೇಕು ಅರ್ವೆಷ್ಟು
ಹ್ಮ
ಮತ್ತೆ ಇನ್ನ ಅದೇ ಅದಕ್ಕನ್ನ ಇದು ತಿರ್ಗಾ ಅದ ಇದೈತಲ್ಲ ಕೋಸ್ಗೆ ಕೋಸ್ ಮುಗೀತು ಅದಕ್ಕೆ ಏನಾಕಣ ಏನಾನ ಕೇಳೋಣ ಅಂತ ನಿಮ್ ಮಾಡ್ದೇ ಬ್ರ
ಹ್ಮ ಬ್ರೋ ನಿಮ್ ಕಡೆ ಎಲ್ಲ ವೆದರ್ ಏನ ಜೋರ್ ಮಳೆ ಎಲ್ಲ ಇಲ್ಲ ಮಳೆ ಅವಾಗಾವಾಗ ಬರ್ತಿರುತ್ತಾ ಮೀಡಿಯಮ್ಮಾ ಬ್ರೋ ಅಂದ್ರೆ ನೀವು ಬ್ರೋ ಜೋಳ ಹಾಕಿದೀರಾ ಬ್ರೋ ನೀವು
ಬ್ರೋ ಹಾಕಿದ್ದೆ ಅಂತ ಅದೇ ಅಷ್ಟೊಂದ ಲಾಭ ಏನ್ ಸಿಗ್ಲಿಲ್ಲ ಇನ್ನೊಂದ್ಸರಿ ಏನ ಟ್ರೈ ಮಾಡೋಣ ಅಂತ
ಬರೋ ವಸ್ ಬರೋ ಸಾಯಲ್ಲ ಯಾವತರ ಬರೋ ನಿಮ್ದು ವಿತ್ ಮಾಮೂಲಿ ಸಾಯಾಲಾಲ ರೇಟ್ಸ್
ಅಂದ್ರೆ ನೀವು ಒಂಥರ ಲ್ಯಾಟ್ ರೆಟ್ ಮತ್ತೆ ಬ್ಯಾಕ್
ಬ್ಲಯಾಕ್ ಸೋ ಇಲ್ಲ ಒಬ್ರು
ಹಾ
ಬರೋ ಅದಕ್ಕೆ ಸೂರ್ಯಕಾಂತಿ ನೋಡಿ ಬ್ರೋ ಬೆಸ್ಟ್ ಬ್ರೋ ಸೂರ್ಯಕಾಂತಿ ಬಂದು ಮಳೆ ಇರಲ್ಲ ಮಳೆ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ ಮಳೆ ಸ್ಟಾರ್ಟಿಂಗ್ ಬರುತ್ತೆ ಬೊರ್ವೆಲ್ ಇದೆ ಅಲ್ವಾ ಒಬ್ರು ನಿಮ್ದು
ಬೋರ್ ಇದೆ ಮೂರ್ ಬೋರ್ ಇದೆ ಒಂದು ಕೆಟ್ಟೋಗಿದೆ
ಹ್ಮ್
ರೆಡಿದೆ ಬ್ರೂ
ಹಾ ಚೆನ್ನಾಗ್ ಬರುತ್ತಲ್ಲ ನೀರು
ಹ ಒಂದರಲ್ಲಿ ಎರಡ್ ಇಂಚ್ ಬರುತೆ ಇನ್ನೊಂದರಲ್ಲಿ ನಾಲ್ಕು ಇಂಚು ಕಿಂಚಪರುತ ಬ್ರೂ
ಹಂಗಾದ್ರಿ ಬ್ರೋ ಸೂರ್ಯಕಾಂತಿ ಬೆಸ್ಟ್ ಬ್ರೋ ಈ ಟೈಮ್ಲ್ಲಿಾ ಹಾಕಿ ಬ್ರರು ಮಳೆ ಇಲ್ಲ ಈ್ ವರ್ಷ
ಹಂಗಂತಲ್ಲಬ್ರು ಅದು ಸ್ವಲ್ಪ ರಿಸ್ಕ್ ಅಂತ ಹಳ್ತಿದ್ರು ಅದನ್ನು ಕೇಳ್ದೆ ಎಲ್ಲ ಕೇಳ್ದೆ
ಹ್ಮ
ಅಲ್ಲದ್ರ ಬದಲು ಜೋಳಾನೇಾಕ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅವರು
ಬ್ರೋ ಜೋಳ ಇದೆ ಬ್ರೋ ಇಬ್ರೋ ರೇಟ್ ಇಲ್ಲ ಬ್ರೋ ಜೋಳದ್ದು
ಇಷ್ಟಿದೆಬ್್ರೋ ಈಗ ಸ್ವೀಟ್ ಕನು
ಬ್ರೋ ತೌಸಂಡ್ ನೈನ್ ಹಂಡ್ರೆಡ್ಗ ಕ್ವಿಂಟಲ್ ಇದೆ ಬ್ರೋ
ಏನ್ಗ ಕಡ್ಡಿನ ಇಲ್ಲಾಂದ್ರೆ ಏನೊಬ್ರು
ಬ್ರೋ ಕಡ್ಡಿ ಬ್ರೋ ಕಡ್ಡಿ ಆದ್ರೆ ಕಡ್ಡಿ ಈಗ ಇವಾಗ ಡಿಮ್ಯಾಂಡ್ ಇದೆ ಸ್ವಲ್ಪ. ಾ ಕಡ್ಡಿ ಬಂದ್ಬಿಟ್ಟು ಇವಾಗ ಜೋಳ ಆಕ್ತಿದಾರಲ್ಲಾ ಮೇವು ಮೇವು
ಹ
ಜೋಳ ಆಗ್ತಿದಾರಲ್ಲ ಈಗ ಇವಾಗ ಹೆವಿ ಡಿಮ್ಯಾಂಡ್ ಇದೆ. ಇಬ್ರು ಐದು ಸಾವಿರ ಆರು ಸಾವಿರ ಇದೆ.
ಏನು ಅದೇನ ಅದೇ ಕಟಾ ಇದ ಮಾಡಿ ಮಿಷಿನ್ ಕಟ್ ಮಾಡಿ ಸೇಲ್ೇಜ್ ಮಾಡೋದು
ಹ ಟನ್ಗೆ ಒಂದ ಟನ್ ಟನ್ ಲೆಕ್ಕಬ್ರು ಹ ಒಂಟನ್ಗೆ ಅಷ್ಟೇ ಬರುವದುಷ್ಟ
ಅದೇ ನಮ್ ಕಡೆ ಐದು ವರ್ಷ ಇದು ಎರಡು ವರ್ಷ ಸರ ಮಾತಾಡ್ತಿದ್ರುಟ್ಟನಿಗೆ
ಬ್ರೌ ಹಂಗಾದ್ರೆ ಕೊಡಿ ಸಬ್ರು ನಮ್ಮ್ ಫ್ರೆಂಡ್ ಇದ್ದಬ್ರು ಇವಾಗ ಮೊನ್ನೆ ಮೊನ್ನೆ ತಾನೇ
ಹಾ
ಹ ಒಂದ್ ಹತ್ತು ಟನ್ ಏನೋ ತಗೊಂಡ್ ಬಂದವನೆ
ಹಾ ಎಷ್ಟು ಬತ್ತಂತೆ ಬ್ರೋ ಅವ್ರಿಗೆ
ಬ್ರೋ ಅದೇ ಬ್ರೋ ಅವ್ರಗ ಕಟ್ಟಿಂಗ್ ಮಾಡಿ ಎಲ್ಲಾ ಮುಗಿಸಿ ಮನೆ ಹತ್ರ ತಂದ್ ಹಾಕಕ್ಕೆ ಆರ್ ಸಾವಿರ ಏನೋ ಬಿತ್ತ ತ ಹ ಒಂದು ಲೋಡಿಗೆ
ಬೋ ಅಷ್ಟೊಂದ
ಒಬ್್ರರು ಹತ್ತು ಟನ್ಬ್ರು ಒನ್ ಟನ್ಗೆ ಆರ್ ಸಾವಿರ ಇತ್ತು
ಅದೇ ಅದೇ ಟನ್ನಗ ಆರ್ ಸಾವಿರ ನಮ್ ಕಡೆಲ್ಲಿ ಟನ್ನಿಗೆ ಎರಡುವರೆ ಸಾವಿರ ಅಷ್ಟೇ. ಅಂದ್ರೆ ಅಲ್ಲಿ ಕಟ್ಟವು ಮಾಡಿ ಟ್ರ್ಯಾಕ್ಟರ್ ನಮ್ದೇ ಇದೆ ಟ್ರ್ಯಾಕ್ಟರ್ ನಾವೇ ಹಾಕೊ ಬರೋದು
ಹ
ಅಂದ್ರೆ ಟ ಹೋಮ್ ಡಿಲಿವರಿ ಅಂದ್ರೆ ಡೈರೆಕ್ಟ್ ಡಿಲಿವರಿ ಅಂದ್ರೆ ಅದು ಸ್ವಲ್ಪ ಒಂದು ನಾಲ್ಕು ೋರ್ ಸವಿರಾ ಬಳತದೆ ಎಷ್ಟು ದೂರ ಆಗುತ್ತೆಲ್ಲ ಅದ್ರೇಲೆ ಡಿಪೆಂಡ್.
ನಿಮ್ ಕಡೆ ಡಿಮ್ಯಾಂಡ್ ಇಲ್ಲ ಹಂಗಾದ್ರೆ ಇಬ್್ರೋ ಜಾಸ್ತಿ ಇದಿದೆ
ಅದೇ ಬ್ರ ಅದಕ್ಕೆ ನಾನ್ ಶಾಕ್ ಅದ ಇವ ನೀವ್ ಹಿಂಗಂದಲ್ಲ ಆರು ಸಾವಿರ ಅಂತ
ಹಾ ಬ್ರೋ ಇಲ್ಲಿ ಡಿಮ್ಯಾಂಡ್ ಇದೆ ಬ್ರೋ ಮತ್ತೆ ಮತ್ತೆ ಒಂದ್ ಎಕರೆ ಹೊಲ ಇಯತ ಬರು ಜೋಳ ಹಾಕವ್ರ
ಹಾಂ
ಫ್ರೆಂಡ್ ಒಂದ ಲಕ್ಷ ಒಂದ್ ಲಕ್ಷ ಅಂತ ಹೇಳಿ ಬಂದವ್ನವಬ್ರು ಒಂದ್ ಲಕ್ಷ ಒಂದ್ ಲಕ್ಷಕ್ಕ ಒಂದ ಎಕರೆ ನ ಕೊಡ್ತೀವಿ ಅಂತ ಹೇಳಿ ಅವ್ ಒಂದ ಲಕ್ಷ ಮಾತಾಡವನನೆ ಅವರು ಡಿಮ್ಯಾಂಡ್ ಇದೆ ಅನ್ಸುತ್ತೆ
ಬ್ರೋ ಅದೇ ಅದೇ ಇದು ಇದ್ ಹೇಳ್ತೀರಾ ಅದೇ ಹೆಂಗೆ ಜೋಳ ಹೆಂಗ್ ಬೆಳಿದ್ದೀನ ಅಂತ
ಅದೇ ಬ್ರೋ ಜೋಳ ಬ್ರೋ ಮಾಮೂಲಿ ಮದ್ಲು ಏನ್ ಮಾಡೋದು ಉಳ್ಬೇಕು ಬ್ರೋ ಮಳೆ ಬರುತ್ತಲ್ಲಾ ಬಂದ್ಮೇಲೆ ಒಂದ್ ರೌಂಡು ಇದ ಇದಿರುತ್ತೆ ಐದ್ನೇಗ್ಲಿ ಇರುತ್ತೆ ಗೊತ್ತ ಐದ್ನಗ್ಲೆ ಒಂದ್ ಎರಡಕ್ಕೆ ಹೊಡರಿ ಬ್ರೋ
ಹಾ
ಅದಾದ್ಮೇಲೆ ಸ್ವಲ್ಪ ಈಗ ಹಳ ಎಲ್ಲ ಇರುತ್ತೆ ನೋಡಿ ಅದ್ರಲ್ಲಿ
ಹ
ಎಳ ಎಲ್ಲ ಒಣ್ವರ್ಗೂ ಬಿಡಿ
ಹಾ
ಒಣಗುದ್ಮೇಲೆ ಇನ್ನೊಂದ್ ರೌಂಡ ಕಲ್ಟಿ ಒಟ್ ರೋಡಿರಿ ಯಾಕೆ ಅಂದ್ರೆ ಈಗ ಐದ್ನಂಗಳಗಳಲ್ಲಿ ಉಳಿದಿರ್ತೀವಲ್ಲಾ ಹಾಳಾಕೋಗು
ಜಾಸ್ತಿ ಇದಾಗಿರುತ್ತೆ
ಗ್ಯಾಪ್ ಬಿದ್ದಿರುತ್ತೆ ಮತ್ತೆ ಆಳ ಉಡ್ದಿರುತ್ತೆ ಮತ್ತೆ ಇದು ಖಂಡಿ ಹೋಟಲ್ಲ್ಲಿ ಹೊಡಿದರ ಒಬ್ರು
ಹ
ಮತ್ತೆ ಶ ಮಾಡುತ್ತೆ ಮಣ್ಣೆಲ್ಲ ಸ್ವಲ್ಪ ಸ್ಲೋಪು
ತ್ತೆ
ಅದುಕ್ ಬರುತ್ತೆ
ಹಾ
ಅದಾದ್ಮೇಲೆ
ಹ
ಬ್ರೋ ಮಳೆ ನೋಡಿ ಮೊದ್ಲು
ಹಾ
ಅವ್ನ್ ಜೋರಾಗಿ ಬಂತು ಒಂದ ಕಳಿ ಇವತ್ತು
ಹಾ
ನಾಳೆ ನೋಡಿ ಎದ್ಬಿಟ್ಟು ತೇವ ಬರುತ್ತಾ ಇಲ್ಲ ಯಾವ್ ತರ ಇದೆ ಅಂತ
ಆ
ಥೇವ ಎಲ್ಲ ಉಡಿ ಉಡಿ ಮಣ್ಣು ಅಂದರೆ
ತ್ತ
ಜೋಳ ಹಾಕಿ
ಹಾ ಏನ ಅಲ್ಲ ಅದೇನು ಇಲ್ಲ ಬೀಜ ಹಾಕದ ಇಲ್ಲ ಏನು ಊಣದ ಬ್ರೋ ಅದು
ಬ್ರೋ ಬೀಜ ಬ್ರೋ ಈಗ ಬಿತ್ತನೆ ಮಾಡ್ತೀವಿ ಗೊತ್ತಾ ತಡರಿ ಒಂದ್ ನಿಮಿಷ ಬ್ರೋ ಇದು ಗೆಂಡೆ ಹಾಕ್ತ ತಿ ವಲ್ಲ ಅದೇ ತರ ಸೇಮೋ
ಹಾ ಹಾ ಹಾ
ಮೆ ನಾವು ಮ್ಯಾನಯುವಲ್ ಆಗಿ ಊರ್ತಿವಿ
ಹಾ
ಈ ಜೋಳನ ಬಂದ್ಬಿಟ್ಟು ತೊಗ್ರಿಯಯಲ್ಲಿ ಆಗ್ತಿವಲ್ಲ ಅವರು
ಹಾ
ಗೊತ್ತಲತ್ತ
ಗತ್ತು ಗತ್ತೇಡಿ ಗತ್ತೇಡಿ
ತಗ್ರಿ ಆಗ್ತಿವಲ್ಲ ಆತರ ಒಂದೊಂದ ಒಂದ್ ಅಬ್ರೋ ಈಗ ಒಂದು ಒಂದ್ ಇಂಚ್ಗೆ ಒಂದು ಜೋಳಕ್ಕೆ ಒಂದು ಗ್ಯಾಪ್ ಒಂದು ಇಂಚು ಅಂತ ಒಂದೊಂದು ಇಂಚು ಬಿಟ್ಬಿಟ್ಟು ಗ್ಯಾಪಲ್ಲಿ ಹಾಕ್ಬೇಕು ಹಾ ಆಗ್ಬಿಟ್ಟು ಟ್ಟು ಬ್ರೋ ಅದು ಹಾಕಿದ್ಮೇಲೆ ಇದು ಇದಿರುತ್ತೆ ನೋಡಿ ಇಪ್ಪತ್ ಇಪ್ಪತ್ತು
ಹಾ
ಜೋ ಇದು ಗೊಬ್ಬರ ಇದೆ ನೋಡು ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಡಿ ಎ ಪಿ ಎಲ್ಲ ಬರೋ ಇಪ್ಪತ್ತ ಇಪ್ಪತ್ತು
ಅದನ್ನ ಸಾಲಲ್ಲ ಹಾಕಿ
ಹಾ ಹಾ ಹಾ
ಹ ಸಾಲುಗ ಹಾಕ್ಬಿಟ್ಟು ಅದ್ ಮಾಡಿ
ಹಾ
ಗೋ ನಿಮಷಪಲ ಹೇಳರಿ ಮನೆ ಹ್ಮ ಗೋಲ
ಹಾ ಹೇಳಿ ಹೇಳಿ
ಹ ಅದೇ ಬ್ರೋ ಸಾಲುಕ ಹಾಕಿ
ಹಾ
ಅದ್ ಹಕದ್ಮೇಲೆ ಈಗ ಅಮಲಿ ಜೋಲಾ ಬ್ರು ಯಾವದ್ರಲ್ಲ ಹಕ್ತಿರ ಬ್ರ ಎತ್ತ ಎ ಹ ಆತತಿರಾಲ್ಲಾ ಟ್ಯಾಕ್ಟರ್ಲ್ ಆಕ್ತಿರ
ಇಲ್ಲ ಎತ್ತು ಎತ್ತು ಬರು ನಮ್ದೇ ಎತ್ತುಗಳಿದಾವ
ಹಾ ಎತ್ತಾದ್ರೆ ಇನ್ನ ಅವ್ರು ಹಾಕ್ಬಿಡಿ ಆ ತರ ಹಾಕ್ಬಿಟ್ಟು ಮಾಮೂಲಿ ನೇಗ್ಲು ಉಡದ್ ಬಿಿಟ್ಟು ಬಿಡಿ ಬರೋ ನಾಲ್ಕ ಕ್ರಿಂದ ವ್ದನಕ್ಕೆ ಜೋಳ ಕಾಣಿಸುತ್ತೆ ಅದಾದ್ಬಿಟ್ಟು ಒಬ್ರು ಇಪ್ಪತ್ ದಿನಕ್ಕೆ ಇಲ್ಲಾ ಇಪ್ಪತ್ತೈದ್ ದಿವ್ಸಕ್ಕೆ
ಕಹ
ಕಳೆ ನಶಕ ಬರುತ್ತೆ ನೋಡಿ ಇಬ್್ರ ಜೋಳಕಿ ಅಂತಲೆೇ
ಹಾ ಹಾ
ಹಾಂ ನೀವು ಮೊದಲೇ ಬ್ರೋ ಮೂರು ದಿನಕ್ಕೆಳೆ ಅಾತಿ ಎಚ್ಚ ಎರಚಲ್ವಾ ಬ್ರೋ ನೀವು
ಬ್ರ ಎಸ್ತೀವಿ ಆದ್ರೆ ಅದೇ ಎಫೆಕ್ಟ್ ಆಗುತ್ತಲ್ಲಾ ಬೀಜಕ್ಕೆ
ಬ್ರೋ ಅದ್ ಇಫೆಕ್ಟ್ ಏನ ಆಗಲ್ಲ ಬ್ರೋ ನೀವು ಯುರಿಯಾ ಜೊತೆ ಮಿಕ್ಸ್ ಮಾಡ್ಬಿಟ್ಟು
ಹೂ
ಪೌಡ್ರ ಇದೆಯಲ್ಲ ಅದನ್ನ ಯೂರಿಯಾ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಎರ್ಚಬಹುದು.
ಹಾ ಹ ಓಕೆ ಓಕೆ
ಅದನ್ನೇ ಅಂದ್ರೆ ಮೂರ್ ದಿನಕ್ಕ ಆಕ್ತಿವಲ್ಲಾ ನಾವು ಕಂಟ್ರೋಲ್ ಮಾಡುತ್ತೆ ಅಷ್ಟೆ ಅಂದ್ರೆ ಅಷ್ಟೊಂದು ಎಫೆಕ್ಟ್ ಕೊಡಲ್ಲ ಹ ಬ್ರೋ ಎಫೆಕ್ಟ್ ಎಲ್ಲ ಕೊಡಕ್ ಹೋಗಲ್ಲ ಅದು ಹ ನೀವು ಏನ್ ಮಾಡಕ್ ಹೋಗಿ ಇವತ್ತು
ಹ
ಮೂರು ದಿನಕ್ಕೆಲ್ಲ ಅರ್ಚಕ್ ಹೋಗ್ಬಿಡಿ.
ಹಾ
ಇಪ್ಪತ್ತೈದು ದಿವ್ಸ ಕರೆಕ್ಟ್ ಆಗಿ ಲಾಡಿಸ್ ಅಂತ ಬರುತ್ತೆ ಗೊತ್ತಾ ಬ್ರೋ ಹ ಬ್ರೊ ಎಷ್ಟ ಎಕರೆ ಇದೆ ಹೇಳಿ ನಿಮ್ಗೆ
ಬ್ರೋ ಅದೇ ಒಂದ್ ಐದ್ ಎಕರೆ ಇದೆ
ಹಾ ಐದ
ಐದ್ ಎಕರೆೆಯಲ್ಲಿ ಎರಡ ಅಲ್ಲ ಎರಡು ಎಕರೆಗೆ ಹಾಕಣ ಅಷ್ಟೇ ಅಂತ. ಹಾ ಅದೇ ಇನ್ ಮಿಕ್ಕಿದ ಆಲೂಗಡ್ಡೆ ಇದೆಯಲ್ಲ.
ಹ ಬ್ರೋ ಅದೇ ಬ್ರೋ ಒಂದ್ ಕೆಲ್ಸ ಮಾಡಿ ಅಲ್ಲಿ ಅಂಗಡಿ ಹತ್ರ ಹೋಗಿ ಕೇಳಿ ಕೊಡ್ತಾರೆ. ಹಾ ಎರಡ್ ಎಕರೆಗೆ ಬೇಕು ಅಂತ ಕೇಳಿ
ಹಾ
ಅದ ತಗೊಂಡ್ ಬಂದು ಬ್ರೋ ಮಿಕ್ಸ್ ಮಾಡ್ಬಿಟ್ಟು ಔಷಧಿ ಗಂತ ಇರುತ್ತೆ ನೋಡಿ ಅದು ಮಿಕ್ಸ್ ಮಾಡಿ ಹೊಡಿರಿ ಬ್ರೋ
ಹಾ ಓಕೆ ಓಕೆ ಬ್ರೋ ಬ್ರೋ ಮಳೆ ಬೀಳ್ತಿದೆ ಆಮೇಲೆ ಮಾಡ್ಲಾ ನಾನೇ
ಸೂರ್ ಬ್ರೋ ಮಾಡ್ತೀನಿ ನಾನು ಹೊಲದ ಹತ್ರ ಹೋಗ್ಬೇಕು.
ಹಾ ಸರಿ ಓಕೆ ಓಕೆ ಬ್ರೋ